ಚೆನ್ನಾಗಿದ್ದ
ಹಾ ಹಿದ್ದೀನಿ ನೀವ್ ಹೇಗಿದ್ದೀರಾ
ಹೌ ಚ ಊಟ ಆಯ್ತಾ
ಹ್ಮ ಇದು ಮಾಡ್ಲಿಲ್ಲ ನಿಮ್ದು
ಸಮಜ ಆಯ್ತು
ನಮ್ದ ಕಾಲೇಜ ಹ್ಮ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೆಯಲ್ಲಿ ಹೇಗಿದ್ದಾರೆ
ಮ ಚೆನ್ನ
ನಮ್ ಕಾಲೇಜಲ್ಲಿ ಇವತ್ತು ಸ್ಪೋರ್ಟ್ಸ್ ಇತ್ತು
ಹೌದಾ
ಮಾರ್ನಿಂಗ್ ಇಂದ ಇದುವರೆಗುನು ಅಲ್ಲೆ ಇದ ಇದ್ವಿ
ಹಾ ನೀವು ನೀವು ಸ
ಹ ನಾನು ಇದಲ್ಲಿ ಏಟ್ ಹಂಡ್ರೆಡ್ ಮೀಟರು ರನ್ನಿಂಗ್ ಅಲ್ಲಿ ಅದಾದ್ಮೇಲೆ ಇದು ಚೆಂಡು ಎಸತ
ಹಾ
ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ
ಹೌದಾ ನಿಮ್ಗೆ ಅಂದ್ರೆ ಆಸಿದಲ್ಲಲ್ಲ ಎ ಷ್ಟ ತುಂಬಾ ಇದೆ
ಹಾ ನಾನು ಬ್ಯಾಡ್ಮಿಂಟನ್ ಜಾಸ್ತಿ ಆಡ್ತೀನಿ
ಮತ್ತೆ ಕಾಂಪಿಟೇಷನ್ಗೆಲ್ಲಾ ಹೋಗ ಹವಾಾ
ಹೋಗ್ತೀನಿ ಮೊನ್ನೆ ಮೊನ್ನೆ ತಾನೇ ಇದು ಇಂಟರ್ ಇಂಟರ್ ಕ್ಲಾಸ್್ದ ಸ್ಪೋರ್ಟ್ಸ್ ನಡೀತು ಅದ್ರಲ್ಲಿ ಬ್ಯಾಡ್ಮಿಂಟ ಪಾರ್ಟಿಸಿಪೇಟ್ ಮಾಡಿದ್ದೆ ವಾಲಿಬಾಲ್ ಮತ್ತೆ ೋಬಾಲು ಡ್ತೀನಿ ಮತ್ತೆ ನೀವು
ನಾನು ಯಾವ್ದೂ ಆಟ ಆಡಲ್ಲ ಮೊದ್ಲಾಗಿದ್ರೆ ಸ್ವಲ್ಪ ಖೋಖೋ ಇದೆಲ್ಲ ಹತಿದ್ದೆ ಮತ್ತ ಆದ್ಮೇಲೆ ಹೋಗಿಲ್ಲ ಇವಾಗ ಮ ಮದ್ುವೆ ಆಾಕಿ ಎಐದ ಮಕ್ಕಳು ಇದೆ
ಹಾ ಸರಿ ಸರ್
ಹ್ಮ್್ಮ
ಮತ್ತೆ ನಿಮ್ದು ಏನಟಾ
ಊಟಾ ಅದೇ ನಮ್ ಕಡೆ ಇರುತ್ತಲ್ಲ ರೊಟ್ಟಿ ಪಲ್ಯ
ಹ್ಮ್ ಹ್ಮ್ ನಾನು ನಿಮ್ ಕಡೆದೊಂದ ಸಲ ಟೇಸ್ಟ್ ಮಾಡ್ಬೇಕು
ಹೌದಾ ಬನ್ನಿ ಹೆಂಗಿದ್ರೆ ಹುಬ್ಳಿ ಕಡೆ ಬಂದ್ರೆ ನಮ್ಮ್ ಮನೆ ಕಡೆ
ಹ್ಮ ಹ್ಮ್ ಬರ್ತೇನಿ ತಗೊಳ್
ಹ್ಮ್
ಹ್ಮ್
ನಿಮ್ಗೆ ರೊಟ್ಟಿ ಇಷ್ಟನಾ
ಹ್ಮ್ ರೊಟ್ಟಿ ಇಷ್ಟ ನಿಮ್ದು ಜೋಳದ ರೊಟ್ಟಿ ಮಾಡ್ತಾರಲ್ಲ
ಹಾ ಹೌದು
ಹ್ಮ್ ಇಷ್ಟ
ಹ್ಮ್ ಜೋಳದ ರೊಟ್ಟಿ ಎಲ್ಲಾ ಸಪ್ಪನ್ ಪಲ್ಯ ಹಾ ಮುದ್ದೆ ಮುದ್ದೆ ಜಾಸ್ತಿ ತಿನ್ನೋದಾ ನೀವು
ಮುದ್ದೆ ಜಾಸ್ತಿ ಇರುತ್ತೆ ಮುದ್ದೆ ಬಸ್ಸಾರು ಫೇಮಸ್ ಈ ಕಡೆ
ಸಾರ್ ಮಾಡಕ್ ಬರುತ್ತಾ ಸರಿ
ಹಾ ಮಾಡ್ತೇನೆ ಹಾ ಕೆಳ್ತಿಸ್ಟಿದ್ಯಾ
ಹಾ ಕೇಳಸ್ತದೆ
ನನ್ಗೆ ಅಡಗೆ ಎಲ್ಲ ಬರುತ್ತೆ ಮಾಡಕ್ಕೆ
ಹೌದಾ ಇವಾಗ ಅಲ್ರಲ್ಲ ಬಸ್ಸ ಅದು ಅದು ನಮಗ್ ಗೊತ್ತಿಲ್ಲ ಅದ ಹೆಂಗ್ ಮಾಡದ ಅಂತ ಹೇಳ್ತೀರಾ
ಹ ಹೆಂಗಂತಂದ್ರೆ ಫಸ್ಟ್ ಇ ದಂಟ ಸೊಪ್ಪು ತಗತ್ತಾ
ಹಾ
ಹಾ ಹ ಅದನ್ನ ಸಣ್ಣ್ ಸಣ್ಣಕ್ಕೆ ಹಚ್ಕೋಬೇಕು ಅದಾದ್ಮೇಲೆ ಫಸ್ಟ್ ಅದನ್ನ ಬೇಸ್ಕೋಬೇಕು ಸ್ವಲ್ಪ ನೀರ್ ಹಾಕಿ ಬೇಯಸ್ತ ಕೊಂಡಾದ್ಮೇಲೆ ಫುಲ್ ನೀರ್ನ ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪನ ಸಪ್ರೇಟ್ ಮಾಡ್ಕೋಬೇಕು ನೀವು ಸೊಪ್ಪಿನ ಜೊತೆ ಮತ್ತೆ ಬೇಳೆ ಬೇಳೆ ಹಾಕಿ ಬೈಸ್ಕೊಬ ತಗರಿ ಬೇಳೆ ಎರಡು ಮಿಕ್ಸ್ ಮಾಡಿನೂ ಬಿಯ್ಸ್ಕೊ ಹಾಕೋಬಹುದು ಇಲ್ಲಾಂದ್ರೆ ಸಪ್ರೇಟ್ ಸಪ್ರೇಟ್ ಬೇಯಸ್ಕೊಂಡು ನೀರ್ನ ಸಪ್ರೇಟ್ ಮಾಡ್ಕೊಂಡು ನೀರಿಗೆ ಮಸಾಲೆ ರುಬ್ಕೊಂಡು ಹಾಕೊಂಡು ನೀರ್ನ ಬೇಯಸ್ಕೋಬೇಕು ಅ ನೀರ್ ನ ಉಪನಿ ಸಾರ್ ಅಂತ ಅಂತೀವಿ ಈಗ ಅಂತ ಅಂದ್ರೆ ಬಸ್ ಸಾಂಬಾರ್ ಅಂತ ಕರಿತೀವಿ ಅದ್ರ ಜೊತೆ ಇದು ಸೊಪ್ಪಿನ ಪಲ್ಯ
ಹಾ
ಹ್ಮ್ ಈ ತರ ಮಾಡ್ತೀವಿ್ ನಾವವು ನಿಮ್ದು ನಿಮ್ ಕಡೆ ಏನ್ ಫೇಮಸ್ ಇದೆ
ನಮ್ಮ್ ಕೂಡೆದು ಹೆಚ್ಚ ಜೋಳುದ್ ರೊಟ್ಟಿ ಫೇಮಸ್ ಆಮೇಲೆ ನಾವು ಸಿಹರಲ್ಲೆಲ್ಲ ಕರಿಗಡುಬು ಕರ್ಚಿಕಾಯಿ ಆ ಹುರಕ್ಕಿ ಹಳಗೆ ಹುರಕಕ್ಕಿ ಹೋಳಿಗೆ ಕೇಳಿದ್ದೀರಾ
ಹಾ ಏನು
ಹೂರಕ್ಕಿ ಹೋಳಿಗೆ ಅಂತ ಹೇಳ್ತಿವಿ ಅಂದ್ರೆ ನವಣ ಇರತ್ತಲ್ಲ ನಾವನ ಕೇಳಿದ್ದೀರಾ ನವಣೆ ಹಾ ಅದರ್ದು ಏನ್ ಮಾಡ್ತಾರೆ ತೊಳದ್ ಬಿಟ್ಟು ಹಾ ಹ ಅಂದ್ರೆ ಉರಿತರೆ ಅದನ್ನ ಬಾಣಲಿ ಹಾಕಿ ಹುರಿ ಅನ್ ಇಂಟೆಲಿಬಲ್ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ತಾರೆ ಪೌಡರ್ ಮಾಡಿ ಅದಕ್ಕೆ ಬೆಲ್ಲದ್ ಹಣ್ಣ ಹಾಕಿ ಕಲಿಸ್ತಾರೆ ಕಲಸ್ ಬಿಟ್ಟು ಮೈದಾ ಹಾಕ್ಬಿಟ್ಟು ಅದನ್ನ ಒಳಗಡೆ ತುಂಬಿ ಆಮೇಲೆ ಕರತಾರೆ ಎಣ್ಣೆಯಲ್ಲಿ ಹಂಗಾಗಿ ಆಹ ಕರ್ದಿದ ಹೋಳಗೆ ಆಮೇಲೆ ಊರಕ್ಕಿ ಹಳ್ಹೋಳಿಗೆ ಅಂತ ಹೇಳ್ತಾರೆ
ಸರಿ ಸರಿ
ಹ್ಮ್ ಮತ್ತೆ ನೀವು ಟ್ರಿಪ್ ಎಲ್ಲ ಅದಲ್ವಾ ಅನ್ಎಂಟೆಜಿಬಲ್
ನಮ್ ಕಾಲೇಜ್ ಕಡೆಯಿಂದ ಅಂದ್ರೆ ನಮ್ದ ಈಗ ಸಿಕ್ಸ್ತ್ ಡೀನ್ ಕಮಿಟಿ ಅಂತ ನಮ್ಗೆ ಇವಾಗ ಒಂದೇ ಟ್ರಿಪ್ ಇರೋದು ನಮ್ ಸೀನಿಯರ್ಸ್ ಗೆಲ್ಲ ಎರಡೆರಡು ಟ್ರಿಪ್ ಇರ್ತಿತ್ತು ಅವ್ರಿಗೆ ಸೌತ್ ಇಂಡಿಯಾ ಒಂದು ನಾರ್ತ್ ಇಂಡಿಯಾ ಒಂದು ಅಂತ ಹೇಳ್ಬಿಟ್ಟು
ಹೌದಾ
ನಾರ್ತ್ ಇಂಡಿಯಾ ಇರೋದ್ರಿಂದ ನಮ್ಗೆ ಫೋರ್ಥ್ ಇಯರ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಇರುತ್ತೆ ನಾವು ಇಡೀ ಕರ್ನಾಟಕ ಕ ಮತ್ತೆ ಕರ್ನಾಟಕದಲ್ಲಿ ಯಾವ್ದ ಸ್ವಲ್ಪ ಫೇಮಸ್ ಐತೋ ಅ ಅದು ಮತ್ತೆ ಬೇರೆ ಫುಲ್ ನಾರ್ತ್ ಕರ್ನಾ ನಾರ್ತ್ ಇಂಡಿಯಾ ಹೋಗೋಣ ಅಂತ ಇದ್ದೀವಿ
ಹೌದಾ ಒಳ್ಳೆದಾಯ್ತು
ಹ್ಮ್
ಮತ್ತೆ ನೀವು ನಮ್ಮ ಉತ್ತರ ಕನ್ನಡ ಸೈಡು ನೀ್ ಅನ್ಇಂಟಲಿಗಿಬಲ್ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ಬಂದ್ರೆ ಚೆನ್ನಾಗಿರತ್ತೆನೆ ನಡಿ
ಚೆನ್ನಾಗಿರುತ್ತೆ ಬಟ್ ಹಾ ದಾಂಡ್ಯಲಿ ನನಗಲ್ಲಿ ತುಂಬಾ ಇ ಆಸೆ ಇದೆ ಅಲ್ ಒಂದ್ಸಲ ಬರ್ಬೇಕಂತ
ದು ರಿವರ್ ರಾಫ್ಟಿಂಗ್ ಅದ ಅನ್ಇಂಟೆಜಿಬಲ್ ಇದು ಒಂತರ ಫನ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಇರುತ್ತೆ ಅಲ್ಲಿ
ಹ್ಮ್ ನ ನಾನ ಫ್ರೆಂಡ್ಸ್ ಎಲ್ಲ ಒಂದ್ಸಲ ಬರ್ಬೇಕು ಅನ್ಕೊಂಡಿ ಇದೀವಿ
ಹಾ ಬನ್ನಿ ಆಮೇಲೆ ಅಲ್ಲೇ ಮುಂದ ಕಡೆ ಹೋದ್ರೆ ಉಳಿವಿ ಅಂತ ಒಂದಿದೆ ಉಳಿ ಬಸವಣ್ಣ ಅಂತ ಹೇಳಿ ಸಂಪಲ್ಲ ಸುಮಾರು ಜನ ಬರ್ತಾರೆ ಪ್ರಸಾದ ಎಲ್ಲಾ ಮೂರೋತ್ ಪ್ರಸಾದ ಎಲ್ಲಾ ವ್ಯವಸ್ಥೆ ಇರತ್ತೆ ಹ ತುಂಬಾ ಚೆನ್ನಾಗಿರತ್ತೆ ಹಇನಾಡಿಬಲ್
ಹ್ಮ್ ಟ್ರೈ ಮಾಡ್ತೇವಿ ಒಂದಸಲ
ಮ ಆಮೇಲೆ ನಿಮ್ದು ಟ್ರಿಪ್ ಆದಂಗೂ ಆಗತ್ತೆ
ಹ್ಮ್ ಹೇಳ್ತೀನಿ ನನ್ ಫ್ರೆಂಡ್ಸಗ್ ಒಂದ್ಸಲ ಕೇಳಿ ಹೇಳಿದೆ ನ ಹೋಗೋಣ ಅಂತ ಮತ್ತ ಹೇಳ್ತಿನಿ ಅವರಿಗೆ ಏನ್ ಹೇ ತ್ತರ ನೋಡೋಣ
ಹಾ ಸರಿ ಆಮೇಲೆ ಅದು ಉಳವಿ ಅಂತ ಅಲ್ಲ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ದೊಡ್ಡ ಕಾಡ ಇದೆ ಕಾಡ ಇದ್ರು ಕೂಡ ಹೆಂಗಂದ್ರೆ ಜಾತ್ರೆಗೆ ಜನ ನಡ್ಕೊಂಡ್ ಹೋಗ್ತಾರೆ ಅಲ್ಲಿ ನಡ್ಕೊಂಡ್ ಹೋದ್ರು ಅಲ್ಲಿ ಅಂದ್ರ ಮಾಮೂಲಿ ಟೈಮ್ ಅಲ್ಲಿ ಹುಲಿ ಕರಡಿ ಚಿರ ಇಲ್ಲೆಲ್ಲಾ ಅಡ್ಡಾ ಆಡ್ತಿರತ್ತಂತೆ ಆದ್ರೆ ಏನಂದ್ರೆ ನಮ ಕಡೆ ಹೇಳೋದ ಅಂದ್ರೆ ಒಂದ ಕಥ ಹೇಳ್ತಾರೆ ಹ ಹೆಂಗಂದ್ರೆ ಜಾ ಜಾತ್ರೆಗೆ ಹೋಗ್ಬೇಕಾದ್ರೆ ಆ ಹುಲಿಗೆ ಬಸವಣ್ಣ ಏನೋ ಬೈಕಲ್ಲಿ ಹಾಕ್ತಾನಂತೆ ಬಾಯಿ ಅಂದ್ರೆ ಯಾರನ ಖಚ್ಬಾರ್ದು ಬಾರ್ದು ಅದ ನೀನು ಅಟ್ಯಾಕ್ ಮಾಡ್ಬಾರ್ದು ಅಂತ ಹೇಳಿ ಬಾಯಿ ಕಲ್ಲಿ ಹಾಕ್ತಾರೆ ಅಂತ ಈ ತರ ಒಂದ ಕಥೆ ಹೇಳ್ತಾರೆ ಅಂದ್ರೆ ಜನ ನಡ್ಕೊಂಡಿ ಹೋಗ್ತಾರೆ ಆದ್ರೆ ಜಾತ್ರೆ ಬಿಟ್ಟು ಬೇರೆ ಎಲ್ಲ ನೀ ಟೈಮ್ ಅಲ್ಲಿ ಕೆಟ್ಟದನ್ನ ಮಾಡ್ದ ಅಂದ್ರೆ ಮನು ನಾದ್ರೆ ಕೆಟ್ಟ ಮಾಡಕ ಹೋದ್ರೆ ದಂಡ ಕಡಕ್ ಹೋದ್ರೆ ಇಲ್ಲಾ ಬೇರೆ ಏನಾದ್ರು ಆನೆದಂತ ಏನಾದ್ರು ತೊಗೋಕ್ ಹೋದ್ರೆ ಹ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತಂತೆ ಆದ್ರ ಜಾತ್ರೆಗಂತ ಹೋಗಿ ಹೋದ್ರಿ ಮಾತ್ರ ಅ ಹುಲಿ ಅಟ್ಯಾಕ್ ಮಾಡಲ್ ಅಂತೆ ಈ ತರ ಹೇಳ್ತಾರೆ
ಹ್ಮ ಸರಿ ಸರಿ ಹ ನೀವು ನಮ್ ಕಡೆ ನೋಡ ನಂದಿ ಹಿಲ್ಸ್ ಮತ್ತೆ ಕೈವಾರ
ಹಾ ಇಲ್ಲ ಇಲ್ಲ ನಂದಿ ಹಿಲ್ಸ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ... ಹೋಗ್ ಹೋಗ್ಬೇಕು... ಬಂದ್ರೆ ಹ ಸರಿ.. ಕೈಗಾರದಲ್ಲಿ ಏನ್ ಫೇಮಸ್ ಇದೆ???
ಕೈ ವಾರದಲ್ಲಿ ಅಂದ್ರೆ ಅಲ್ಲಿ ಅಂದ್ರೆ ಮಾರ್ನಿಂಗ್ ಸನ್ ರೈಸ್ ಒಂದು ವ್ಯೂ ಪಾಯಿಂಟ್ ಬರುತ್ತಲ್ಲ.
ಹಾ
ಹ ಅದು ಮಾರ್ನಿಂಗ್ ಬೆಳೆಗ್ ಮುಂಜಾನೆ ಹೋದ್ರೆ ಚೆನ್ನಾಗ್ ಕಾಣುತ್ತೆ ಅಂತಾರೆ..
ಹೌದ.
ಸ್ಟೋರಿ ಇದೆ ಅಲ್ಲಾ ಒಬ್ಬ.. ಕಾಸುರ.... ಅಲ್ಲಿ ಹ ಇದು ಇದು ಒಂದ ಬಂಡೆ ಅಲ್ಲಿ ಹಾಕಿ ಭೀಮಾ..
ಹ್ಮ
ಅದೇ ಕ್ಲೋಸ್ ಮಾಡಿದಿದ್ದಾರೆ ಬಂಡೆ ನಾ ಸೋ ಅವನು ಈಗ್ಲೂ ರಾಕ್ಷಸ ಅಲ್ಲಿ ಬದುಕಿದ್ದಾನೆ. ಒಂದ ಹಬ್ಬಕ್ಕೆ ಅಂತ ಇಷ್ಟ.. ಕೆಲ್ ಸ್ವಲ್ಪ ಜಾಸ್ತಿ ರಾಶಿ ರಾಶಿ ಗಟ್ಲೆ ಊಟ ತಗೊಂಡ್ ಹೋಗ್ತಾರಲ್ಲಿಗೆ. ಊಟ ತಗೊಂಡ ಹೋಗಿ ಆ ಏನ್ ಹ ಅದ ಆ ಊಟ ಖಾಲಿಯಾಗಿ ಅಲ್ಲಿ ಒಂದ ಇದ್ರತ್ರ ಮಾತ್ರ ಕಿವಿಯಿಂದ ಕಿವ ಬರುತ್ತೆ ಅಂತ ಹೇಳ್ತಾರೆ. ಕೀವ್ ಅಂದ್ರೆ ಗೊತ್ತಾಗುತ್ತೆ. ತ್ತಾ..
ಹಾ ಗೊತ್ತಾಗತ್ತೇ
ಆತರ ಬರುತ್ತೆ ಅವನ್ ಆ ರಾಕ್ಷಸ ಇನ್ನೂ ಅಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಅದು ಆ.... ಸ್ಟೋರಿ ಐತೆ ಅದೇ. ಅವ್ನ್ ಭೀಮಾ ಏನ್ ಹೇಳ್ತಾನೆ ಅಂತ?? ಅಂತ ಅಂದ್ರೆ ನ ನನ್ನ ಹೆಸರು ಭೀಮಾ ಅಂತ ವರ್ಡ್ ಹೋಗೋವರ್ಗುನು ನೀನು ಈ ಗುಹೆ ಒಳಗಡೆನೆ ಇರ್ತಿ.. ಅಲ್ಲಿನ್ ಅಲ್ಲಿವರೆಗೂ ನಿನ್ ಹೊರಗೆ ಬರಕ್ ಆಗೋದಿಲ್ಲ ಅಂತ ಹೇಳಿ ಶಾಪ ಕೊಟ್ಟು ನ ಅಲ್ಲೇ ಬಂಧಿಸಿದಾನೆ.
ಹೌದಾ
ಈ ತರ ಸ್ಟೋರಿ ಅದು.
ಹಾ ಗೊತ್ತತ್ತರಿಲಿಲ್ಲ ನೀವ್ ಹೇಳಿದ್್ಮಲೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ ನನ್ಗೆ ಒಂದ್ಸರಿ ಹೋಗ್ತೀನಿ ಹಾ ಸರಿ..
ಹ್ಮ ಇನ್ ನಮ ಕಾಲೇಜ್ ಅಂತೂನಾ ಹ ನಮ್ಮ ಅ ದೀಪಾವಳಿ ವರಲಕ್ಷ್ಮಿ ಹಬ್ಬ
ಹಾ
ಹ ವರಲಕ್ಷ್ಮಿ ಹಬ್ಬ ಸ್ವಲ್ಪ ಚೆನ್ನಾಗ್ ಮಾಡ್ತೀವಿ ಕಲಶ ಎಲ್ಲಾ ಇಟ್ಟು
ಹೌದಾ ಒಂದೇ ದಿನ ಅಲ್ವ ಅದ ಹಬ್ಬ
ಹ
ವರ್ಮಹಾಲಕ್ಷ್ಮಿ ಒಂದೇ ದಿನ ಅಲ್ವಾ
ಹ ಬಟ್ ಒಂದೇ ದಿನನೇ ನಾವು್ ಮೂರ್ ದಿನ ಇಡ್ತೀವಿ ಒಲ್ಲ ಕಲಶನ ಇಟ್ಟು ಮೂರ್ ದಿನ ಪೂಜೆ ಮಾಡಿ ಅದಾದ್ಮೇಲೆ ತೆಗತಿೀವಿ ಗಣೇಶ ಹಬ್ಬ ಗಣೇಶ ಹಬ್ಬ ನಮ್ಮನೇಲ್ಲೂ ಮಾಡ್ತೀವಿ ನಾವು ಒಂದ ಮೂರ್ ದಿನ ಇಲ್ಲ ಐದ್ ದಿನ ಇಡ್ತೀವಿ
ಹಾ
ಪ್ರತಿ ದಿನ ಪೂಜೆ ಮಾಡಿ ಪ್ರಸಾದ ಮಾಡಿಟ್ಟು ಬೆಳಗ್ಗೆ ಸಂಜೆ
ಹ್ಮ್ ನಮ್ ಕಡೆನುೂ ಹಗೆ ಗಣಪತಿ ಹಬ್ಬಾನೂ ಮಾಡ್ತೀವಿ ಆಮೇಲೆ ಮೂರ್ ದಿನಕ್ಕೆ ಕಳ್ತ ಇಲ್ಲ ಗಣಪತಿ ಆಗ್ಲಿವಲ್ಲ ಐದನೇ ದಿನಕ್ಕೆ ಆ ಅಷ್ಟಮಿ ಅಂತ ಬರುತ್ತೆ ಅಷ್ಟ ಕೊಡದಲ್ಲಿ ಎಲ್ಲಾ ತರ ಅಡಗಿನ ಅಂದ್ರೆ ಮಣ್ಣಿನ ಕೂಡ ತಗೊಂಬಂದಿರ್ತೀವಿ ಅದ್ರಲ್ಲಿ ಏನ್ ಮಾಡ್ತೀವಿ ಆ ಎಲ್ಲಾ ಕರ್ದಿದ್ದ್ ಐಟಮ್ ಸಿಹಿ ಐಟಮ್ನಲ್ಲ ಕೊಡದೊಳಗ ತಿಂಿ ದೊಡ್ಡ ಕೊಡ ತಗೊಂಬಂದು ಆ ಅದ್ರಲ್ಲಿ ಎಲ್ಲಾ ತರ ಐಟಮ್ ಹಾಕಿ ಪೂಜೆ ಮಾಡ್ತೀವಿ ಅದೇ ಒಂಥರ ಲಕ್ಷ್ಮಿ ಅನ್ನೋ ತರ ಅದ್ರೊಳಗಡೆ ಅಕ್ಕಿ ಎಲ್ಲಾ ಹಾಕಿ ಆ ಚಕ್ಲಿ ಬಳೆ ಆಮೇಲೆ ಕರಿಗಡಬು ಕರ್ಚಿಕಾಯಿ ಇದೆಲ್ಲಾನು ಅದ್ರೊಳಗಡೆ ತುಂಬ
ಹ ನಾವು ಮಾಡ್ತೀವಿ ಅದು ಕಜ್ಜಿಕಾಯಿ ನಾವ್ ಕಡುಬು ಅಂತ ಮಾಡ್ತೀವಿ ಹೆಂಗೆ ಅಂತಂದ್ರೆ ಅಕ್ಕಿ ನೆನ್ಸಿ ಒಂದ ಇನೇನ್ ಹಬ್ಬ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಅಕ್ಕಿ ನೆನೆಸಬಿಟ್ಟು ಚೆನ್ನಾಗ್ ತೊಳೆದ್ ಬಿಟ್ಟು ಆಹ ಬಿಸಿಲಿಗೆ ಒಣಗ ಆ್ತ ಒಂದ ಇದು ಪಂಚೆ ಮೇಲೆ ಬಿಳಿ ಪಂಚೆ ಮೇಲೆ ಅದಾದ್ಮೇಲೆ ಅದನ್ನೆಲ್ಲ ಅದು ಒಣಗಿದಾದ್ಮೇಲೆ ತೆಗಬಿಟ್ಟು ಮಿಷಿನ್ ಹಾಕ್ಸ್ಕೊ ಬಂದು ಅಕ್ಕಿ ಹಿಟ್ಟು ಅದನ ಮಾಮೂಲಿ ನಾವು ಮುದ್ದ. ಹೇಗ್ ಮಾಡ್ತೀವಿ ನೋಡಿ. ಅದೇ ತರ ಮಾಡ್ಕೊತು. ಏ ದೊಡ್ಡ ದೊಡ್ಡ್ ದಾಗಿ. ದೊಡ್ಡ ದೊಡ್ಡಾಗಿ ಮಾಡಿ ಮತ್ತೆ ಅದನ್ನ ಕಡಬ್. ಶೇಪಲ್ ಅದೇ ನೀವು್ ಕರ್ಜಿಕಾಯಿ ಅಂತಂದ್ರಲ್ಲ. ಆ ಶೇಪ್ ಅಲ್ಲಿ. ಮಾಡ್ಬಿಟ್ಟು ಅದ್ರೊಳಗಡೆ ಆ ಇದೆ ನದು ಕಾರದ್ ವಡೆ ಬರುತ್ತಲ್ಲ.
ಹ್ಮ.
ಅದನ್ನು ಇಡ್ತಿವಿ ಇಲ್ಲ ಅಂತಂದರೇ. ಅಂದ್ರೆ ಸ್ವೀಟ್ದು ಬರುತ್ತಲ್ಲ ಏನದು ಊರ್ಣ ಅಂತೀವಲ್ಲ.
ಹಾ ಹ್ಮ್.
ಅದನ್ನಿಟ್ಟು ನಾವೇ ಕೈಯಲ್ಲಿ ಒಳ್ಳ ಇದು ಎಣದಂಗೆ ಜಡೆ ಎಣದಂಗೆ ಅದು ಮೇಲಗಡೆ ಡಿಸೈನ್ ಮಾಡ್ತೀವಿ ಅದಕ್ಕೆ.
ಹಾ. ನೀವು ಕಾಲೇಜ್ ಪಂಟ್ರು ಆಮೇಲೆ ಇದು ಅಡ್ಗೆ ಬಗ್ಗೆ ಎಲ್ಲಾ ತುಂಬ. ತುಂಬಾ ತಿಳ್ಕೊಂಡಿದ್ದೀರಾ.
ಹ್ಮ ನನ್ಗೆ ಅಡಗೆ ಎಲ್ಲ ಮಾಡಕ್ ಬರುತ್ತಲ್ಲ ಅದಕ್ಕೆ. ಹಾ ಸರಿ ಆಯ್ತು.
ಬಾಯ್.
ಹ್ಮ್ ಬಾಯ್.